ಹಲೋ
ಹಲೋ
ಹಾ ಏನ್ ಮಾಡತಿ
ಏನಿಲ್ಲ ನೋಡ ನೀ ಏನ್ ಮಾಡತ್ತಿ
ನಾನು ಏನಿಲ್ಲ ಇವಾಗ ಟೀ ಆಯ್ತು ಅಷ್ಟ
ಹ್ಮ್
ಕುಡ್ಕೊಂಬನ್ ನೋಡ್ ನಿಂದ
ನಂದು ಆಗೇತಿ ನೋ ಚಾ
ಹ್ಮ್ ಆರಾಮ
ಯ ಆರಾಮಯ ನಿಂದ ಆರಾಮ ಐಯತ್ಲಾ
ನಂದುರಾಮ ಐಯ್ತ ನೋಡ್ರೀ
ಯಾವಗ ಬಂದಿ
ಬೆಳಗ್ಗೆ ನಾಲ್ಕವರೆ ಆಗಿತ್ತ
ಹ್ಮ್
ಬಂದ್ ಹಂಗ ಅಲ್ಲೇ ಅಕಿ ಫ್ರೆಂಡ್ ಮನಿಗ್ ಹೋದ್ನ ಜೆ ಪಿ ನಗರದಾಗ
ಹ್ಮ್
ಸೊಪ್ ಮಕ್ಕೊಂಡ ಹಂಗ ಎದ್ದ್ ಈ ಕಡೆ ಹನ್ನೊಂದ್ ಗಂಟೆಗೆ ಈ ಕಡೆ ವಿಜಯನಗರ ಬಂದಿ
ಹಾ ಹಾ
ಬಂದ ಆಕಿ ದಾವಣಗೆರೆಕಿ ಒಬ್ಬೆಕಿ ಫ್ರೆಂಡ್ ಇದ್ಲ
ಹ್ಮ್
ಅಕ್ಕಿ ಇನ ಹೋಗಿಲ್ಲ ಅಕ್ಕಿ ಇವಾಗ ಹೋಗಕ್ಕೆ ದಾಳ ಏಳಕ್
ಹ್ಮ್
ಅದ್ಕ ಇಲ್ಲ ಫ್ರೆಂಡ್ಸ್ ರೂಮ್ನಾಗ ಇದ್ದು ಇದ್ರು ಹ್ಮ ಹ್ಮ್ ಏನ್ ಮಾಡತ್ತ ನಾವ
ಅದಾನ ಆಡಾತನ್ನೋಡ ಅವನು
ಹ್ಮ್ ಹ್ಮ್
ಹ್ಮ್ ಆರಾಮ ನುತ್ತಲೆ
ಹಾ ಆರಾಮಾಯ್ತ್ ನೋಡ ಎಲ್ಲಾ ಹಚ್ಚಿದೀನ್ ಮನೆಗೆ
ನ ಹಚ್ಚಿಳ
ಯಾವಾಗ
ಕಚೋ ನೀಂಗಚ
ಹ್ಮ್ ಮಚ್ಚೆ ಅರದು ಏನ್ ಹೇಳು
ಅದ ಅವನು ನ ಕುಮಾರು ಅವದಕ್ಕ ಹೂ ಅಂತ
ಯಾರದಕ್ಕ
ಅಪ್ಪಾ ಅಂದಕ
ಯಾವಾಗ ಏನತ್ತ
ಮಡ್ಯ ಕಟ್ಟೋದಕ ಹೂ ಅಂದತ್ತು
ಹಾ ಈಗೇನ್ ಆಯ್ತ
ಅದ ಈಗ ಮಂಡ್ಯ ಕಟ್ಟೋದಗೈತೆ
ಹ್ಮ ಹ್ಮ
ಹ್ಮ್ ನಿನ್ ಮದ್ ತಾನ ಏನ್ ಕಟ್ಟಾಂಗಗೆಲ್ಲತ್ ಮನಿ
ಹಾ
ಈಗ ಅನ್ ಕೈಯ ಅವರು ಕಾಕುಳ್ ಶಡ್ ಹಾಕೊಂಡ್ರಲಾ ಪತ್ ಅದ ಹಂಗ ಇವರು ಹೊಕ್ಕಳೋರತ್ತೆ ಅಲ್ಲಲ್ಲ ಮಟ್ಯಾಗ
ಹಾ
ಅಕ್ಕರೆ ಮನೆ ಕಟ್ಟಾಯಂಗಿಲ್ಲ ಈಗ
ಹಾ
ಹಾಂ ಮನ ನೆನು ಮದುವೆ ಆಗಾನ ಕಟ್ಟಾರತ್ತೆ
ಹಾ ಹಾ
ಆಟೋಟಿಗೆ ಬಾಳಿಪಡ ಹೋಗಕ್ಕತತ್
ಹಾ
ಇಂತ ಕಟ್ಟರ್ದಾರವಾ
ಹ್ಮ್ ಬಳೆ
ಆ ಹ್ಞೂ ಬಾಳೆಪಡ ಜಾಗಕ್ಕೆ ಮನ ಆಗೋದತ್
ಹಾ
ಹ್ಮ್
ಹಗ್ಗೇನ ಅಂದವವಾ
ಅದ ಅವ್ರ ಮತ್ತೆ ಎರಡು ಮಂದಿ ಒಂದ ಆರು ತಂಗಿ ಮ ನಿಮ್ ಕೇೇಳತ ನಿಮ್ನು ಏನೋ ಕೇಳ್ತನಲ್ಲ ಅನೋ ಅತಂದು
ಹಾ
ನಿಮ್ಮನ್ ಕೇಳಿ ಬಿ ನೀವು ಏನೇನ ಏನು ಇದನ್ ಮಾಡಕ್ ಹೋಗ್ಬೇಡ್ರಿ
ಹಾ
ಹಾ ಸತತ್ಗಾಲ ನೀವು ಇರ ಅವ್ರದ್ದಾರ ಎಲ್ಲಿ ನಿಂಬದು ನೀವು ಏನು ಮಾಡ್ತೀರಿ ಮಾಡಿ ಅಂದ್ಬೇಡ ಅತಂದಲಲು
ಹಾ
ನೀವೇ ಎರಡು ಮಂದಿ ಮತ್ತತ್ ಹೂವಂದಿ ಒಂದು ಆಕೆರೆ ಏನ್ ಮಾಡಾಕಿದಾಳು
ಹಾ
ಆಕೆ ಕುಮಾರ್ ಹದತ್ತ ನೀ ಚಿಂತೆ ಮಾಡುವ ಹಿಗೆಲ್ಲ ಹಾಂಗ ಹಿಂಗ ನಿಂದ ದಾವಕನಿಗೆ ಹಾಕೋದಾಕತಿ ತ್ರಕ್ಕಾ ನಿಚಿನ ತ ತಿಮ್ಕ ಕೊತ್ರಾ
ಯಾರು
ಕುಮಾರಂದತ್ತಕ್ಕೆ
ಹಾ
ಹ ಅದಕ್ಕಾಕಿ ಅಂದತ್ತ ನೀನ ಇದನ್ನ ಆದನ್ ಯಾಕ ಚಿಂತೆ ಮಾಡಾಕ್ ಹೋಗ್ಲಿ ಅಂದತ್ತ
ಹಾ ಅಲ್ಲವ ಮತ್ತ ಅದ ಯಾವ್ದ ಅಲ್ಲ ನನ್ನ ಸ್ವಪತ್ತ ಮನೆಮುಂದ್ ಇಲ್ಲೇ ಕಟ್ಟನು ಅಂದತ್ತ ಮನ್ಯ ಇಕ್ಕಿ ಮುಂದ ಇಲ್ಲೇ ಅಂದತ್ತ ಒಮ್ಮೆ ಅಪ್ಪ ಮಂದ ಭಾಂಗ ನತ್ತ
ಹ್ಮ್ ಅದ
ಹಂಗಗೆ ಕಾಮ ಇದು ಮಾಡಿದೆ ಅಡು ಕಡೆ
ಅದ ಅಪ್ಪ ಹೋಗ ಮಡ್ಯಾಗ ಹೋಗಿ ಏನೇನು ಮಾತಾಡ್ಯಾರ ಆಂಬಲ ಅವ್ರೆ ಅಡು ಮಂದ ಹ್ಯ ಹೋಗಿರತ್ತೆ ನಿನ್ನಥರ ಎದ ಐತವ್ ಕುಮೆ ಅಂತ ತ್ತತ್ರ್ರಾಗ ಮ ಹರಗೆ ಅಡು ಮಂದಿ ಮೇವಿಗೆತ್ ಹೋಗಿದಾರತ್ತ ಹೊಾಳ ಮನಗ್ ಬಂದ ಕಿಷನ್ ಮಡ್ಯ ಕಟ್ಟುನು ಅಂದುಬ ಬಿಟ್ಟತ್ ಕುಮಾರ್
ಹಾ
ಹ್ಮ್ ಹ್ಮ್ ಅದ್ ಮಡ್ಯಗೆ ಏೇನ್ ಏೇನು ಹೇಳ್ಯನು ಇೂ ಅಂತಾನು
ಹ್ಮ ಈಗ ಅಪ್ಪ ಅವನ್ ಜೊತೆ ಮಾತಾಡಿಲ್ಲೇನಾ
ಏನೇ ಇಲ್ಲ
ಹ್ಮ್ ಹ್ಮ್
ಹ್ಮ್ ಅವನ ಕುಮಾರನ ಮುಂದ ಮಡಿಯಾನ ನೀ ಹೆಲಿಕಾ ಯಾವ್ದ ಯಾರ ಕರೀ್ ಕಷನ್ ಎಲ್ಲಿ ಕಟ್ಟತ್ ಹೇಳ್ತೀವಿ ಅಲ್ಲಿೇ ಕಟ್ತೀವ ಅಂದರತಕ್ಕಿ
ಹ್ಮ
ಈಗ ನೀ್ ಇಟ್ಟೆಲ್ಲ ಇದದನ್ ಮಾಡಿರ ಅಂದಂದ ನಾ ಏನ್ ಹತನ್ ಅದ್ ಕೇಳಾಕ್ಬೇಕಕ್ಲಾ ನೀವ ಒಂದ್ ಉ ತೈಕ
ಹ್ಮ
ಯಾವ ಸ್ವಾಮಿನ ಕರ್ಸತ್ತೆ ನಾ ಅವ್ರನ್ನ ಕರ್ಸೋಕಬೇಕು
ಹ್ಮ
ಎಲ್ಲಿ ಕಟ್ಟತ್ತ ಅದನಲ್ಲೇ ಕಟ್ಾಕ್ಬೇಕು
ಹಾ ಹ್ಮ ಈಗ ಏನ ಆಾಯ್ತದೆ ಮತ್ತೆ ಆ ಸ್ವಾಮಿ ಮಡ್ಯ ಬಾಣಂದರ ನ
ಇಲ್ಲ ಅದೇನ ಇರಿ ಬ್ಯಾಡ ನಂದಿಲ್ಲತ್ತ
ಹಾ
ಇಗ ಈಲ ಒಬ್ಬಕ್ಕೆ ಆಕ್ಕಾದ ಕ
ಒಬ್ಬಕ್ಕೆ ಅದಕ್ಕ ಅದನೆಲ್ಲಾ ನ ಈಗ ನಮ್ಮ ಅಪ್ಪ ರತಿ ಕೊನ
ಹ್ಮ್
ನ ಹೇಳಕಿ ಒಬ್ಬಕ್ಕಳ ಅ ಭಯ ಪಡತಳಕಿ ಮತ್ತ ಗತ್ತೇನಿಲ್ಲ ತಿದ್ನ ಹೇಳಿ ಅಪ್ಪ ಗೊತ್ತೆ ಅನ್ಕೋಣ ನಾವ್ ಮನಿ ಇವ್ರ ಸವಲ್ಾಗಿ ಇಲ್ಲೇ ಬೇಕಾಗಿೈತಿ ಆತರ ಅನ್ಕೋಣ ನಾವ್ ಬಟ್ ಆಕಿ ಭಯ ಅರ್ಥ ಮಾಡ್ಕೋರಗ್ಯಾರವರು್ರು ಹ್ಮ್
ಅತ ಅಡದಾನ ಇಲ್ಲ
ಹ್ಮ
ಶಂಕರ್ಮೊಮಾದವ
ಹ್ಮ
ಅವ್ರ ನೋದರ್ ಮೇಟ ಗಿಡಾನ ಅವ್ರ ನಾಲ್ಕ ಗುಂಟೆ ಜಾಗ ಕೊಡಬೇಕಲ ಇವರಾ
ಹಾ ಹಾ
ಹಾ ನಾಕಂೆ ಜಾಗ ಅಲ್ಲಿ ಮಡ್ಯ ಕೊಟ್ಟ ಅಲ್ಲಿ ಮಡ್ಯಗೆ ಇಟ್ುಕೊ ಮತ ಅವ್ರರು
ಹ್ಮ್ ಹ್ಮ್
ಹಂಗೇನುೋ ಅಣತಿದ್ದ ಆತಂದವವ
ಹಾಕಂಟೆ ಶಂಕರ ಬೊಮ್ಮಗಳಿಗೆ
ಹ್ಮ್
ಹ
ಮುತ್ತೆ ಮಾತ್ ಕೊಟ್ಟನ್ ಅವಾಗ
ಎಲ್ಲಾರು ಕೊಡ್ಬೇಕ ನಾಕ್ ನಾಕ್ ಗುಂಟೆ ಹಾ
ಅಂತ
ಹ ಹಂಗಂದ್ರ ಅವ್ರಿಗೆ ಅಲ್ ಕೂಡ ಹಾ ಅದ ಈಗ ಅವ್ರಗ ಅದ್ ನಾಲ್ಕ ಗಂಟೆ ಕೊಟ್ರ ಅಲ್ ತೊಡ್ದಾಗ ಕುಡವ ಮಡ್ಯಾಗ
ಹಾಂ
ಚಲೋ ಆಯ್ತ್ ಬಿಡ ಹಂಗಿದ್ರ ಜವಡ ಇದ್ರ ಆಗತ್ತ ಇದ ಅವ್ವ ಏನಂದ ಮತ್ತಕ್ಕ
ಅದೆಲ್ಲ ಏನ್ ತಂಗಿ ಮತ್ ಅವರು ಎಲ್ಲ ಇದ್ನ್ ನಾ ನ್ ಹೇಳಕಿದ್ದೇನಿ
ಸುಮ್ಮ ವಿಡ ಹಾಕಿ ಎಟ್ಟ ತಲ್ಲಿ ಕೆಡಸ್ಕೋಬೇಕು ಸುಮ್ಮ್ ಹಾಕಿ ಕಿವ ಮನ್ಸು ಹಾಳ ಎಟ್ಟು ಗೂತ ಆಡುದು ಯಾಕರಿ ಒಬ್ಬಕ್ಕೆ ಹೇಳು
ಏ ಅದನ್ನು ಹೇತ್ತತಿ ಇ ನೀ ಎಲ್ಲರ ನಿಮ್ಮ ಅಪ್ಪ ಜಾಗ ಬಿಟ್ಟಂದ್ರೆ ಅದು ನನಗೆ ನಡಿ ಹಂಗಿಲ್ಲ ಮಟ್ಟೆ ಆಡ್ಕೊಂಡು ಮನಯಾಗಿ ಇರ್ಬೇಕ ಅನ್ಲತ್ತಕ್ಕಾವು
ಅದು ಅವ ಎಲ್ಲಾ ಹ ಅಂದಾನತ್ ಅಕ್ಕ ಇನ್ ಏನ್ ಮಾಡ್ಬೇಕಂದ್ರ ನಾವ ಅವಲ್ಲ ಅವ್ನಮ್ಮನ್ ಕೇಳಾಕ್ ರೆಡಿ ಇಲ್ಲಕ್ಕವಿದ್ದಕ್ಕ
ಹ ಅದಲ್ಲ
ಈಗ ಎಲ್ಲರೂ ನೀಂಗ ಹಚ್ಚಿರೋ ತಿಕೊಂಡಿ ಆಕಿ ಏನ ಭಯಪಡತಣಿ ಅದನ್ ಹೇಳ ನನ್ ಕೆಡ ನ ಹತ್ನ ಒಕ್ಕ ನಾಳ ಹರಿಗೆ ನಾನು ನಾಳ ಹೋಗಕ ಬನ್ ಸಾಯಂಕಾಲದ ಬಿಡ್ತೇನು ಹೇಳ್ತ ನನ್ ಏನದ ಕೇಳ್ರನ ಹೇಳ್ತ ನಾನನ್
ಅದಲ್ಲ ನೀವು ಹ್ರೂ ಏನಾಯತಿ ಇದನ್ನು
ಹಾ
ಇದನ್ನ ಹಾಕಿ ಪೈಲ ಇದನ್ ಮಾಡಿ ಬಾ ಚಿಂತೆ ಮಾಡಿ ಕುೂತ್ಕೊಂಡ್ರತ ಹಾಕಿ
ಇಲ್ಲ ಆಕಗ ನ ಫೋನ್ ಮಾಡಿದಾಗ ಇದ್ನೆ ತಾನ ಚಿಂತಿ ಮಾಡ್ಬೇಡವ ಏನಾರ ಒಂದ ಆಗ್ಲಿ ಎಲ್ಲರ ಇರ್ಲಿ ಒಟ್ಟ
ಹ್ಮ್
ಚಿಂತಿ ಮಾಡ್ಬೇಡತ್ರ ಅ ಸಿಮ್ಮಾಕಿ ಹಿಂಗ್ ಮಾಡಿ ಮಾಡೇ ಇದ್ದಿದ್ ಹೇಳುತ್ತಾಳೆ ಮಾಡ್ಕೊ ಆತಾಳ
ಹ್ಮಞ ಹ್ಮ ಹದು
ಇನ್ ಏನ್ ಅದ್ನ್ನ ಅರ್ಥ ಮಾಡ್ಸ ಬರ್ತೇನೆ ಎತ್ತ ಆಗುತ್ತಲ್ಲ
ಅದ ಅದ ಅದ್ನ್ ಹೇಳಿಐತೆನ ಅದ ನ್ ಅವ್ರ ಎರಡು ಮಂದಿ ಇಲ್ಲ ಅವ್ರ ಎರಡು ಮಂದಿ ಇಲ್ಲಾ ನಾ ಅದನ್ನೇ ಹೇಳಿನಿ ಕಗ
ಹ್ಮ್
ಅವರು ಎರಡು ಮುಂದಿನೂ ಅದ್ನಾಗ್ಯಾರಲ್ಲವ ನೀ ಯಾಕೆನು ಇದನ್ನು ಮಾಡ್ತೀ
ಹ್ಞೂ ಅವೌದು ಹೇಳಂಕ ಹೂಞ ಅನ್ನೋದು
ನಾ ಅದ್ ಹನೆ ನೀ ಅವ್ರು ಹೇ ಅವ್ರು ಹೇಳದಂಗ ನೀ ಹೇಳ್ದಂ ಅವ್ರರು ಹೂ ಅನ್ಬೇಕ ಮತ್ತೆ ಎಲ್ಲ ನಿಮ್ಮ ನಿಚ್ಚರಿಂತ ಅವ್ರೇನು ಮಾಡ್ಬೇಕು
ಹ್ಮ್ ಅದ ಮನಿ ಕಟ್ಟಾಕಿ ಹೂ ಅಂದ ಈಗ ಅವ್ದ್ ಹೇಳ್ದಂಗಿಕ ಆಯ್ತ್ ಈಗ ಇನ್ನು ಈಕೆ ಅಲ್ಲಿದ್ದ ಏನ್ ಹತ್ತಾಳ ಇವ್ ಅಕ ಅಂ ಕೇಬೇಕು
ಹ ಅದ್ನ್ನ ಹೇಳತ್ತ ಹೇಳೇನ್ ನಾನ ಕಿ ಆದದ್ ನೀನ್ ಬಿಟ್ಟ ಕೊಡ್ಬೇಡತ್ತ ಹೇನ್ಕಿ
ಹಾ ಆದ ಇಷ್ಟ ದಿನ ಹಿಂದ್ ಉಳ್ದ್ ಉಳ್ದ್ ಮಾತಾಡಿರ್ಲಿಕ್ಕೆ
ಹಾ
ಇನ್ನರ ಮಾತಾಡ್ಲಿ ಅಂತ ಮುಂಡಾಗಿ ಅಲ್ಲಿ ಈಗದ ಅಪ್ಪಸ್ ದುಡ್್ದ ಮಾತಾಡ್ಬೇಕಲ್ಲಕ ಜೊತೆ ನೀಗೂ ಇಲ್ಲ
ಮಾಡ ಟ್ಟು ಕಟ್ಟ ಮಾತಾಡ್ತಾವಂತ ಹ್ಮ ಹ್ಮ್ ಇಲ್ಲ ಹ್ಞ ಹ್ಞ ಅದದೆ ನು ಅಮ್ಮನ ಕೇರು ಅಟೈ್ ವರ್ಣ ಅದ್ರಣ
ಅದ ನಿಂಗ್ ಹಚ್ಚಿದ ಹೇಳಿ ನೀ್ ಮಾತ್ ಬಿಡ್ದಲ್ಲಾ ಮಾಡ್ಬೇಡ್ರಿ ನೀವ್ ದೊಡ್ಡವದಾಗ್ಯವ್ ನಾವು ಎಲ್ಲಾ ಂತ ಹೇಳಿ ನೀ ಒಂದೆಲ್ಲ ಹೇಳುವಂತ ಏನ್ ಎಲ್ಲಾ ಮೊನ್ನೆ ಅವ್ ಒಪ್ಕೊಳಕ್ ಇಲ್ಲವಿದ್ದಕ
ಹ್ಮಞ
ನಮ್ಮ್ೆಲ್ಲಾ ಹೇಳ್ತಾನ ಮತ್ತೇಏನಾರ ಒಂದ ನಮ್ಮ ಮನ್ ಎರಡ್ ಸರ್ತಿ ಹೇಳನಿ ನಾವು ಮಾತ್ ಬಿಿಡ ಸರಿಯಲ್ಲಾ ಹಂಗ ಹಂಗ ಮತ್ತ ಸರಿ ಆಾಕಳ ನವು ಅದ ಇದ್ದ್ದ ಎಲ್ಲ ತಂದು
ಹ್ಮ್ಲ್ಲ
ಅದ ಹಚ್ಚಿದ ಒಂದ್ ಸ್ವಲ್ಪ ನೀನು ಅರ್ಥ ಮಾಡ್ಸವ್ನಿಗೆ ನನ್ಗೆ ಈಗ ನ ಅದ ನಾ ಹೋಗ ಕೇನ್ಲಾ ನಾ ಅವಾಗ ಹೇಳ್ತನ್ ತಿಳಿಸೆ ಹೇಳಕ್ ಹೋಗಲ್ನಾ ಅವ ಇಲ್್ರೆ ನನ್ ಕೇಳಾಕ್ ಬಂದಿಿಲ್ಲ ಇವತ್ ಮಧ್ಯಾಹ್ನ ಹಚ್ಚಿಣೆ ಅದ ಊರಿಗೆ ಬಬರ್ಗ್ ಹ ಹೇಳಬೇಕತ್ತ ಏನ್ ಹೇಳಂಗಿಲ್ಲ ಕೇಳಂಗಿಲ್ಲ ಅಂತ ಅನ್ತ್ತಿ ಹಚ್ಚಿಣೆ ಹಾಗೆ ಅತ್ಲ ಇಲ್ಲಾಗಿದ್ದವ ಆತ್ತೇಳು ಏನಟ
ಹ್ಮ್
ಹಂಗ್ರೆ ಮನ್ಸ ಎಲ್ಲ ಆೈತೆ ಬ ಹೋಗಾಕರಿ
ಹಂತ ಆಾಟೋದ ಮಾಡ
ನಬಡ ಕುಮಾರ್ಗ ಏನಾರ ತರ್ಬೇಕಂತಿ ಟ್ರಾಲಿ ಬ್ಯಾಗ್ ಬೇಕಾಗಿ ಅವು ಅಂತಂದ ಆಯ ಅದಕ್ಕೆ ಏನ ಇಲ್ಲರಿಗನ್ಸೊಳಗೆ ಆಪದ ಇರ್ತತಿತ್ತರ್ಲೇನ್ ಕೇಳನಿ
ಹ್ಮ್
ತಗೊಂಬಾ ಅತ ಒಂದ ಆಮೇಲ್ ಫೋಟೋ ಕಳಸ ಒಂದೆಡೆ ಬ್ಯಾಡ್ ಬಿಡು ತ ಒಂದಾನ ಅಂತೊಂದ
ಹ್ಮ್ ಹ್ಮ್ ಹಾ್ ಹಾ
ಅವ್ರಿಬ್ರು ಮಾಡ್ಕೊಲ್ ಏನೇನ್ ಮಾತಾಡ್ತಾರ ಅಡ ಹೊ ಬರ್ತು ನಿ ಮಾಥಾ ಶಾಕಿ ಶತೆ ತನು ಆಯತ ನ ಸಾಕ ಹ್ಮ್ ಅದ ಒಂದ್ ಸ್ವಲ್ಪ ನೀರು ನಾಳ ತಗೋತೇನೆ ಸಾಮಾನ್ ಆ ಬಾಕ್ಸ್ ಚ ಗೊತ್ತೇನೆ
ಹಾ
ಸೈರನ್ ಬಾಕ್ಸ್
ಆಯರನ್ ಬಾಕ್ಸ ಈ ಗ ಇತ್ಲಿ ಅದ
ಚಲೋ ಇಲ್ಲ ಅ್ರ ಕರೆಂಟ್ ಹೊಡಿತೈತಿ.
ಇಲ್ಲ ರಿಪೇರ್ ಮಾಡ್ಕೊಂಡು ಬಂದಾನನ್ ವೈರ್ ಹೊಸಾದಕ್ಷಣಲ್ಲ.
ಹ್ಮ್ ಹ್ಮ್ ಇಲ್ ಹೊಸದು ಇರದ ಹೆಂಗಿದ್ರು ಇದ್
ಸುಮ್ಮಾ ಅದಕ್ಕಿಂತ ಮಾಡ್ತೀವಿ ಈಗಿಂದತ್ೇ.
ಹ್ಮ್
ಒಂದ ಕುಸುಮ
ನಾನ್ ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕ್ನಿಟ್ಕೋತೀನಿ.
ಯಾರಿಗೆ ಹೇಳ್ಬೇಡ
ಹ್ಮ್ ಹ್ಮ್
ಅದೇ ಈಗ ತಗದಕ ಕೊಟ್ಟ ಬರ್ಬೇಕಣ. ಅವ್ವ ನ್ ಕಡೆ
ಹ್ಮ್
ಸೈಟ್ ಆಗ್ರ ಇಡ್ತಾಳಾ.
ಹಾ ಇಡತಾಳ ಮತ್ತ್.
ಮಾತಾದ ಮನೆ ಹೋಗಿ ಎಲ್ತಗಿಲ್ಲ ಅಂತಾ
ಎಲ್ಲಿ ತೆಗಿಲ್ಲ ಅಂದ್ರೆ ಎ ಟಿ ಎಮ್ ಇಲ್ಲ ನಿಮ್ದೆ
ಐತ್ ಎ ಟಿ ಮ್ ಹಂಗ ಮಾಡ್ಲನ್ಂತ
ಮತ್ತತ್ ಬರ್ತಾ ಅದ್ಯಾಗ ತಕೊಂಡು ಹೋಗಲ್ಲ ಹೋಗುತ್ನಯಾಗ
ಅದಾ ನಾಳೆ ನಂತರ ಎಂ
ಮತ್ತೆ ಟ ಅದನ ಮಾಡಿ ಸುಮಾ ಎದ್ನಾರಾಕೈತೆ ಅದಕ್ ಬಡೇರಿ ಹಾಕೈತೆ
ನಾವು ಇಲ್ಲ ಅಂದಫ್ರಂಡ್ ಕಡೆ ಒಂದ್ ಹನ್ನೆರಡು ಇಟ್ಟೇನೆ
ಇಲ್ ಬಡ್ಡೇರ ಕೈತ್ ಅದನ್ ಇದನ್ ಮೇಡ್ರೆ
ಅದ ಈಗ ಸದ್ಯದಾಗ ಇರ್ಲಿಕ್ಕ ಕೊಡ್ತೇನೆ ಅಂದೋಳ ಕವ ಹದ್ನೆಂಟು ಕೊಡ್ಲಾನ ತಗೋತಕಿ
ಅದೇಲ್ಲೇ ಹಾ ಹಂಗ ಮಾಡು ಸುಮ್ಮ ಮೊಬೈಲ್ದಾಗ ಇಟ್ಕೊಂಡ್ಕೊತ್ ಆನವು
ಹಾ ಅದ ಸುಮ್ಮ ನಾನು ಕರ್ಚಿ ಮಾಡಿ ಹಾಳ ಮಾಡ ಹ್ಮ ಸರಿ ತಗೋ ಮಾಡುವಂತೆ ಏನ್ ಮಾತ್ ಮಾಡ್ತಿ
ಹ್ಮ ಮಾಡಡ್ತಿಲ್ಲ ಇನೊಂದು ಕೊಲ್ ಹ್ಮ್ ಸರಿ ಹ್ಮ್ ಹಾ